ಹೇಳು ಬ್ರೋ
ಏನಿಲ್ಲ ಬ್ರೋ ಇಲ್ಲೇ ಪಿ ಜಿ ಬಂದಿದ್ದೆ ಊಟ ಮಾಡಾಕ್
ಹೌದೇನೋ ಇವಾಗ ಎಲ್ಲಿದ್ದೀ ನೀನೂ
ಬೋ ನಾನ್ ನಮ್ ಯಾದಗಿರಿಯಲ್ಲ ಇದೀನ್ಿ ಬ್ರೋ
ಎಲ್ಲಿ
ಯಾದಗಿರಿ
ಯಾದಗಿರಿ ದಿಯಾ
ಹ್ಮ್ರ ಕಾಲೇಜ್ ಇದೆ ಅಲ್ಲ ಡಿಗ್ರಿ
ಹೌದೇನು ಯಾವಾಗ ಡಿಗ್ರಿ ಮುಗಿಯದು
ಇನ್ನೊಂದು ಟೂ ಮಂತ್ಸ್ ಅಲ್ ಮೂವಿತ್ ಬ್ರ ಅೇ ಬ್ರ ಏನ್ ಮಾಡಬೇಕ ಅಂತ ಗೊತ್ತಾಗ್ತಿಲ್ಲ ಬ್ರೋ ಡಿಗ್ರಿ ಮುವ್ಮೇಲೆ
ಕ್ಕೆೆ
ಕೆಲ್ಸ ಎಲ್ ಹುಡ್ಬೇಕು ಯಾವ ಕೆಲ್ಸ ಇಬರು ಅಡ್ಡಿ ಬಿ ಎ ಮಾಡಿದೇನಿ
ಹ್ಮ
ಯಾವ ಜಾಬ್ ಸಿಗುತ್ತೆ ಬ್ರ ಬಿ ಎದ್ರ
ಬಿಿಯದವ್ರು ಟೀಚಿಂಗ್ ಹೋಗ್ತಾರೆ ಇಲ್ಲ ಗೌರ್ಮೆಂಟ್ ಜಾಬ್ ಮಾಡ್ತಾರೆ ಗೌರ್ಮೆಂಟ್ ಎಕ್ಸಾಮ್ಸ್ಗೆ ಕೊೋಗ್ತಾರೆ
ಬ್ರೋ ಬಿ ಎ ಅಷ್ಟ ಆಗಿದೆ ಬ್ರೋ ನಂದು ಬಿ ಎಡ್ ಆಗಿಲ್ಲ ಬಿ ಎಡ್ ಆದ್ರೆ ಟೀಚಿಂಗ್ ಕೋರ್ಸ್ಗೆ ಹೋಗ್ಬೋದಂತಂದ್ರು ಬಿ ಎಡಾ ಮನೇಲೆೆಲ್ಲಾ ಕೆಲ್ಸ ಮಾಡ ಅಂತಿದ್ರಬ್ರಾ ಇವಾಗ
ಪಾರ್ಟ ಟೈಮ ಮಾಡ ಪಾರ್ ಟೈ್
ಈ ಪಾರ್ಟ್ ಟೈಮ ಜಾಬ್ ಯಾರು ಇದ ಬರು ಯಾವ್ದದ ಮಾಡ್ಬೋದು
ಸಿಗುತ್ತಲ್ಲ ಸಿಗಲ್ವಾ
ಅದೇ ಯಾವ್ ತರ ಬ್ರ ನಮ್ಗೆ ಗೊತ್ತಾಗ್ತಿಲ್ಲಾ
ಹ ಅಂದ್ರೆ ಬೆಂಗ್ಗಳೂಗ್ ಬಾ ಬಂದು ಕಂಪ್ನಿಗಳಲ್ಲಿ ಪಾರ್ಟ್ ಟೈಮ್ ಜಾಬ್ಗಳು ಸಿಗ್ತವೆ ಇವಾಗ ಅವನ್ ಮಾಡ್ಕೊಂಡು ಓದ್ಕೋಬೋದು ಅದ್ರ ಜೊತೆ ಸ್ಕೂಲ್ ಕಾಲೇಜ್ಗ ಹೋಗ ೌದು ನೀ ಎಷ್ಟೊಂದು ಆನ್ಲೈನ್ಲ್ಲ ಪಾರ್ಟ್ ಟೈಮ್ ಜಾಬ್ ಗಳು ಕೊಡ್ತಾರೆ
ಹ್ಮ್
ಐತಾಳ್ ಅವನು ಮಾಡ್ಕೊಂಡ್ ನೀನು ಓದ್ಕೊಂಡು ನೀನು ಇರ್ಬೋದು
ಹೌದ ಬ್ರೋ ಈಗ ಬೆಂಗ್ಳೂರ ಅಲ್ಲಿ ಎಷ್ಟೇ ಸಿಗ್ತಾವನ್ಬ್ರ
ಇಲ್ಲ ಸಿಗುತ್ತೆ ಆನ್ಲೈನ್ ಜಾಬ್ಸ್ ಅಂದ್ರೆ ಎಲ್ಲಾ ಕಡೆನೂ ಸಿಗುತ್ತೆ ನೀನ್ ಅದೇ ಹುಡುಕ್ಬೇಕು
ನಮ್ಮ್ ಫ್ರೆಂಡ್ ಅವರು ಸ್ವಿಗ್ಗಿ ಝೊಮ್ಯಾಟೊ ಮಾಡತಿದ್ದಾರೆ ಬ್ರೋ
ಸ್ವಿಜಿ ಜೊಮ್ಯತೋ ಮಾಡ್ಬೋದು ಮಾಡಿಕೊಂಡು ನೀನು ಹುಡುಕ್ಬೇಕಾಗತ್ತೆ ಒಳ್ಳೆ ಕಡೆ ಕೆಲಸನ
ಹಾ ಹಾ ಬ್ರಾ
ಅದೇ ನಿನ್ ಮೇಲೆ ಬಿಟ್ಟಿದ್ದುನ್ನು ಯಾವ ತರತ ಪಾರ್ಟ್ ಟೈಮ್ಗೆ ಡಿಪೆಂಡು ಕೆಲ್ಸ ಹೆಂಗಿರುತ್ತೆ ಅನ್ನೋದ್ರ ಮೇಲೆ ಹತ್ತು ಸಾವಿರ ಹದ್ಿನೈದು ಸಾವಿರ ಇಪ್ಪತ್ತು ಸಾವಿರ
ಹ್ಮ್ ಹ್ಮ್ಮ್
ನನ್ಗ ಕೊಡ್ತಾರ
ಹ್ಮ್ಾ ನೀವ ಏನ್ ಮಾಡ್ತಿರದ ಬಿ್ರಾ
ನಾವು ಇವಾಗ ಓದ್ತಾ ಇದ್ದೀವಿ
ಹ್ಮ್ ಹ್ಮ್ ಹ್ಮ
ಹೌಸ್ಕಟು
ಓದ್ಕೊಂಡು ಹಂಗೆ ಕೆಲ್ಸ ಮಾಡ್ಬೇಕು ಅಂತ ಇದ್ದೀವಿ ನೋಡ್ಬೇಕು
ಹ್ಮ್
ಹ್ಮ್ ನಿಮ್ದು ಹೆಂಗ ಕೆಲ್ಸ ನಂದು ಇಂಜಿನಿಯರಿಂಗ್ ಆಯ್ತು
ಹ್ಮ ನಂದುು ಹೊಲ್ದಲ್ಲಿ ಕೆಲ್ಸಾ ಮಾಡ್ತಿದ್ದೇವ್ರಾ
ಮೊಲ್ಲ್ ಕೆಲ್ಸ ಮಾಡಿದ್ರೆ ನೀಮ್ಗೆ ಓದೋದ ಕಷ್ಟ ಆಗುತ್ತಲ್ಲಾ ನೀನ್ ಆನ್ಲೈನ್ ಯಾವ್ದಾದ್ರು ಜಾಬ್ ಹುಡುಕೋ
ಹ್ಮ್ ಬ್ರೋ
ಜಾಬ್ ಆನ್ಲೈನ್ದ್ರು ಹುಡ್ಕೊಂಡ್ರೆ ನಿನ್ಗೆ ಕೆಲ್ಸ ಮಾಡಕ್ ಸುಭ ಆಗುತ್ತೆ
ಹ್ಮ ಅೇ ನೋಡ್ತಾ ಇದೀನಿ ಯಾವ ಕೆಲ್ಸ
ಈಗ ಎಷ್ಟೊಂದು ಅಹ ಮೆಕ್ಡೊನಾಲ್ಡ್ಸು ಡಾಮಿನೋಸು ಆ ತರದ್ರಲ್ಲನು ಕೆಲ್ಸಗಳು ಕೊಡ್ತಾರೆ ಸಂಜೆ ಶಿಫ್ಟಲ್ಲಿ ಕೆಲಸ ಮಾಡಿ ಬೆಳಗ್ಗೆ ಸ್ಕೂಲ್ಗೆ ಹೋಗಿ ಬರ್ಬೋದು ಸೊ ಆ ತರ ಪಾರ್ಟ್ ಟೈಮ್ ಅಪಾರ್ಚುನಿಟೀಸ್ ಕೂಡ ಸಿಗುತ್ತ ನಿಮಗೆ ಅದು ಬಿಟ್ಟು ನೀನು ಬಿ ಎ ಮಾಡಿರೋದ್ರಿಂದ ಲಾ ಲಾ ಕೂಡ ಓದ್ಬೋದು ನೀವು ಎಲ್ ಎಲ್ ಬಿ ಮಾಡ್ಬೋದು
ಎಷ್ಟು ವರ್ಷ ಮಾಡ್ಬೋದು ಬ್ರೋ ಎಲ್ ಎಲ್ ಬಿ
ಲ್ ಬಿ ಎರಡು ವರ್ಷ ಡಿಗ್ರಿ ಅದಾದ್ಮೇಲೆ ಎರಡು ವರ್ಷ ಅಂತ ಹೇಳ್ತಾರೆ ಎರಡ್ ವರ್ಷ ಇಳ್ಬೇಕು ಅಷ್ಟು ಚಾಕ್ ಗೊತ್ತಿಲ್ಲ ಸೊ ಅದನ್ನು ನೋಡ್ಕೊಂಡು ನಿನ್ ಲಾ ಲಯರ್ ಕೂಡ ಆಗ್ಬಹುದು ಅದೇ ನಿನಗೆ ಯಾವ್ದ್ರ ಮೇಲೆ ಇಂಟರೆಸ್ಟ್ ಇದೆ ಅನ್ನೋದರ ಮೇಲೆ ನೀನ್ ಓದಬಹುದು
ಫೀಸ್ ಎಲ್ಲ ಎಷ್ಟ ಇರ್ತೇ ಬ್ರೋ ಕಾಲೇಜ್ ಫೀಸ್ ಎಲ್ ಎಲ್ ಬಿ
ಎಲ್ ಎಲ್ ಬಿ ಎಲ್ಲ ಇರುತ್ತೆ ಹ ಡಿಪೆಂಡ್ ಕಾಲೇಜ್ ಹೆಂಗಿದೆ ಅನ್ನೋದ ಮೇಲೆ ನೆಲೆಯಲ್ಲಿ ಬಿ ಫೀಸ್ ಡಿಪೆಂಡ್ ಆಗುತ್ತೆ ಒಂದೊಂದು ಆಹ ಎರಡ್ ಲಕ್ಷ ಮೂರು ಲಕ್ಷಗಳು ಆಗ್ತಾವ ಒಂದೊಂದಂದು ಐವತ್ತ ಅರವತ್ತು ಸಾವಿ ಕು ಮುಗಿತವೆ ಸೊ ಯಾವ ಕಾಲೇಜ್ಗೆ ಹೋಗ್ತವ್ರ್ಮೇಲೆ ಡಿಪೆಂಡ್ ಆಗುತ್ತೆ
ಬ್ರೋ ಎಲ್ಲಲ್ ಮುಗಿದ್ಮೇಲೆ ಕೆಲ್ಸ ಸಿಗುತ್ತ ಬ್ರೋ ಬೇಗ
ಸಿಗುತ್ತೆ ಸಿಗುತ್ತೆ ಆದ್ರೆ ಒಂದ್ ಸ್ವಲ್ಪ ಸ್ಟ್ರಗಲ್ ಎಲ್ಲಾ ಕಡೆನೂ ಇರುತ್ತಲ್ಲ ನಿನ್ ಟ್ಯಾಲೆಂಟ್ ಹೆಂಗಿದೆ ಅನ್ನದ್ರ ಮೇಲೆ ನೋಡ ಸರ್ ಆದ್ರೆ ಕಷ್ಟ ಎಲ್ಲಾ ಕಡೆನೂ ಕೆಲ್ಸ ಸಿಗೋದು ಅಷ್ಟು ಸುಲಭ ಏನಲ್ಲ ಆದ್ರೂ ನೀನು ಒಂದ್ ಸ್ವಲ್ಪ ಹುಡುಕಿ ಮಾಡ್ಬೇಕ
ಅಗ್ರಿಕಲ್ಚರ್ ಮಾಡದ ಬೆಸ್ಟ್ ಅಲ್ಲ ಬ್ರೋ ಈ ಕೆಲ್ಸ ಈಗ ಎಲ್ಲಾ ಓದಿದ್ಮೇಲೆ ಕೆಲ್ಸ ಸಿಗುತ್ತೋ ಇಲ್ವೋ ಅಂತ ಅದೊಂದು ತಲೆ ನೊವು
ಅದೇ ಅಗ್ರಿಕಲ್ಚರ್ ಮಾಡ್ಬೋದು ಆದ್ರೆ ಅಗ್ರಿಕಲ್ಚರ್ ಕೆಲವೊಂದ್ಸರಿ ಕೈ ಕೊಟ್ಬಿಟ್ಟು ಆದ್ರೆ ಸಾಲ ಮಾಡ್ಕೊಂಡು ಸಾಲ ತೀರ್ಸಕಾಗ್ದೆ ಸಾಯೋ ಪರಿಸ್ಥಿತಿ ನು ಬಂದ್ಬಿಡ್ತಲ್ಲ
ಇಲ್ಲ ಬ್ರೊ ಇವಾಗಿರೋ ಪರಿಸ್ಥಿತಿಯಲ್ಲಿ ಆರಾಮ್ ಗೌರ್ಮೆಂಟ್ ತುಂಬಾನೇ ಸೌಲಭ್ಯ ಕೊಡಗತ್ತದ ರೈತರಿಗೆ
ಹ್ಮ್ ಇನ್ ಅಗ್ರಿಕಲ್ಚರ್ ಮಾಡಬೇಕು ಅಂತ ಇಂಟ್ರೆಸ್ಟ್ ತೋರಿಸ್ತಿದಿ ಅಂದಂಗ ಆತಿದೆ ಯಾಕೋ ಬಿ ಎ ಮೇಲೆ ಕೆಲ್ಸಕ್ ಹೋಗಕ್ ಇಷ್ಟ ಇಲ್ವೆನೊ ನಿಂಗೆ
ಹಂಗಲ್ಲ ಬ್ರೋ ಇಲ್ಲಿ ಬೆಂಗ್ಗಳೂರು ಸಿಟಿಯಲ್ಲಿ ಬಂದು ಇಪ್ಪತ್ ಸಾವಿರ ಹದ್ನೈದು ಸಾವಿರಕ್ ಓಡಾಡ್ಕೊಂಡ ಇಲ್ಲಿರೋ ಟ್ರಾಫಿಕ್
ಹ್ಮ್ ಏನ್ ಮಾಡಕ್ ಆಗತ್ತೆ ಕಷ್ಟ ಅನ್ನೋದು ಜೀವನದಲ್ಲಿ ಕಷ್ಟ ಅನ್ನೋದು ನೋಡ್ಬೇಕಾಗತ್ತೆ ಕಷ್ಟ ಪಡ್ಬೇಕಾಗತ್ತೆ ಕಷ್ಟಗಳು ಮನುಷ್ಯಿಗೆ ಬರ್ದೆ ಮರಕ್ಬರ್ತವ
ಈ ಊರಲ್ಲಿ ಒಬ್ರ ಅಗ್ರಿಕಲ್ಚರ್ ಮಾಡಿದ್ರೆ ಬೋರ್ವೆಲ್ಗ ಗಿರ್ವಲ್ ಆಕ್ಷೆ ಮಾಡಿದ್ರೆ ವರ್ಷಕ್ಕೆ ಹತ್ ಲಕ್ಷ ತೆಗಿಬೋದು ಬ್ರೋ
ಇರ್ಲಿ ಇವಾಗ ಅದು ಬಿಡು ಅದನ್ನು ನೀನು ಓದೋದಕ್ಕೆ ಕಷ್ಟ ಆಗುತ್ತೆ ಇವಾಗ ಪಾರ್ಟ್ ಟೈಮ್ ಜಾಬ್ ಗಳು ತರ ಮಾಡ್ಕೊಂಡು ಓದೋದ್ರ ಬಗ್ಗೆ ಫೋಕಸ್ ಮಾಡು ಅಗ್ರಿಕಲ್ಚರ್ ಮಾಡ್ಬೋದು ನೀನು ಡಿಗ್ರಿ ಮುಗಿದ ಮೇಲೆ ಮಾಡ್ಬೋದು ಅದು ಅದಕ್ಕೋಸ್ಕರ ಏನ್ ತೊಂದ್ರ ಇಲ್ಲ ಆದ್ರೆ ಪಾರ್ಟ್ ಟೈಮ್ ಜಾಬು ನೀ ಮಾಡು ಆನ್ಲೈನ್ಗೇ ಸಿಕ್ತಾವ ಎಷ್ಟೋ ಪ್ಲಾಟ್ಫಾರ್ಮ್ಗಳು ಇದ್ರಲ್ ಪಾರ್ಟ್ ಟೈಮ್ ಜಾಬ್ ಮಾಡ್ಕೊಂಡು ಓದೋದಕ್ ಶುರು ಮಾಡು.
ಅದೇ ಬ್ರೊ ಇವಗೊಂದ್ ಕೋರ್ಸ್ ತೊಗೊಂಡಿದೀನಿ.
ಹ್ಮ
ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬ್ರೊ
ಹ್ಮ
ನಾ ಹೆಂಗ್ ಡೆವ್ಲಪ್ ಮಾಡೋದು, ಮತ್ತೆ ಆರ್ಟಿಫಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇನ್
ಅಬ್ ಬಿ, ಬಿ ಎ ಮಾಡಿರೋನಿಗ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯಾರ್ ಕೊಟ್ರು?
ಇಲ್ಲ ಬ್ರೋ ಅದನ್ ಯಾರ್ ಬೇಕಾದ್ರು ಮಾಡ್ಬೋದು ಆ ಸರ್ಟಿಫಿಕೇಟ್ ತಗೋಬೋದು ನಂಗ್ ನನ್ಸ್ ಕೋರ್ಸ್ ಇರುತ್ತೆ ಬ್ರೊ ಕೆಲ್ಸದ್ರೆ ಐ ಐಯರ್ ಮಾಡ್ಕೋತರೆ ಬ್ರೋ ಕಂಪನಿಲಿ.
ಹೌದಾ ಮಾಡ್ ಮಾಡು, ಒಳ್ಳೆ ಕೋರ್ಸು ಎ ಐ ಗೆ ಒಳ್ಳೆ ಫ್ಯು ಫ್ಯಾಚರ್ ಇದೆ ಅಂತ ಹೇಳ್ತರೆ ಮಾಡು.
ಹ್ಮ ಬ್ರೊ ಅದೆ ಸೈಬರಲ್ಲಿ
ನೀನು ಬರೀ ಎ ಐ ದೆ ಬೇಕೋ ಅತ್ವಾ ಏ ಐದ್ ಇವಾಗ್ ಕೋರ್ಸ್ ತಗಂಡಿದ್ಯಾ, ಕೋರ್ಸ್ ತಗಂಡು ಕೋರ್ಸ್ ಎಷ್ಟೊತ್ ಇರುತ್ತೆ ಒಂದ್ ನಾಲಕ್ ಗಂಟೆ ಕೋರ್ಸ್ ಇರುತ್ತೆ, ಅದಾದ್ಮೇಲೆ ಫ್ರೀ ಇರ್ತಿಯಲ್ಲ ಆ ಟೈಮಲ್ ಪಾರ್ಟ್ ಟೈಮ್ ಜಾಬ್ ಮಾಡ್
ಹು ಬ್ರೊ ಅದೇ ಮಾಡ್ಬೇಕ್ ಇವಾಗ ಬ್ರೊ.
ಹ್ಮ್ ನೋಡು ಹುಡುಕು ಒಂದ್ ಒಳ್ಳೆ ಪಾರ್ಟ್ ಟೈಮ್ ಜಾಬು, ಆನ್ಲೈನಲ್ ತುಂಬಾ ಪ್ಲಾಟ್ಫಾರ್ಮ್ಗಳ್ ಇರ್ತವೆ ಅಂಗೆ ಮೋಸ ಮಾಡೋ ತುಂಬಾ ಜನ ಇರ್ತಾರೆ, ಪ್ಲಾಟ್ಫಾರ್ಮ್ ಹುಡ್ಕಿ ಹೋಗು ಇನ್ಯಾರ್ನೋ ಮೋಸ ಮಾಡಿ ನಿನ್ ಹತ್ರ ದುಡ್ಡು ಕಸ್ಕೊಂತರೆ ಎಷ್ಟೋ ಜನ ಮೋಸ ಮಾಡೋರು ಜಾಸ್ತಿ ಇರ್ತಾರೆ ಅದ್ಕೆ ಆಗಿರೋ ಕೆಲವೊಂದು ಪ್ಲಾಟ್ಫಾರ್ಮ್ಗಳ್ ಇದಾವೆ ಇಂಥ ಪ್ಲಾಟ್ಫಾರ್ಮ್ಗಳ್ ಒಳ್ಗೆ ನೀವ್ ಹೋಗಿ ಮಾಡ್ಬೇಕಾಗುತ್ತೆ.
ದಿಬ್ರೋ ಕಾಮ್ ಕಾಂಪಿಟೇಟಿವ್ ಎಕ್ಸಾಮ್ಗ್ ಓದೋದ್ ಎಂಗ್ ಬ್ರೋ, ನಾನು ಬಿ ಎ ಬ್ಯಾಗ್ರೌಂಡ್ ಇಂದಾನೆ ಬಂದಿನಲ್ಲ ಬ್ರೋ.
ಬಿ ಎ ಮಾಡಿದ್ಯಲ್ಲ, ಬಿ ಎ ಮುಂದೆ ಇಂಗೆ ಡಿಗ್ರಿ ಕಂಪ್ಲೀಟ್ ಆದ್ಮೇಲೆ ಓದ್ಬೋದು, ಹ್ಮ ಬೇಸಿಕ್ ಸಬ್ಜೆಕ್ಟ್ ಕೊ ಅನ್ ಸ್ವಲ್ಪ ಎನ್ ಸಿ ಆರ್ ಟಿ ಅದೆಲ್ಲ ಕವರ್ ಮಾಡ್ಕೊಂಡ್ರೆ, ಕಾಂಪಿಟೇಟಿವ್ ಎಕ್ಸಾಮ್ಸು ಕಷ್ಟ ಆಗಲ್ಲ ಈ ಸುಲಭವಾಗಿ ಓದ್ಬೋದು.
ಬ್ರೋ ಒಂದೆರ್ಡ್ ವರ್ಷದಲ್ಲಿ ಕೆಲ್ಸ ಸಿಗುತ್ತನ ಬ್ರೋ
ಹೇಳಕ್ಕಾಗಲ್ಲ ಅದು ಡಿಪೆಂಡ್ ಆಗುತ್ತೆ ಯಾಕಂದ್ರೆ ಕೆಲ್ವೊಂದ್ಸರಿ ಎಕ್ಸಾಮೆ ಕರೀಲಿಲ್ಲ ಅಂದ್ರೆ ನಿನ್ಗೆ ಕೆಲ್ಸಸಿಗಲ್ಲ.
ಹ ಹ್ಮ್ ಬ್ರೊ
ಅದುಕ್ಕೋಸ್ಕರ ನೋಡ್ಕೊಂಡು. ಇಲ್ಲಿ ಕೆಲ್ಸಗಳ ಸೌಲಭ್ಯಗಳಲ್ಲಿ, ಅಲ್ಲಿ ಕೆಲ್ಸಕ್ ಹೋಗೋತರ ಹೋಗು
ಇವ್ರು ಕರಿಯಲ್ಲೇನು ಬ್ರೊ ವರ್ಷ ವರ್ಷ ಸರ್ಕಾರ್ದವ್ರ್ ಎಕ್ಸಾಮ್ಗೆ
ಕರ್ಗಲ್ಲ ಅಂಗೆ ವರ್ಷ ವರ್ಷ ಕರಿಯಲ್ಲ ಅವ್ರು ಕೆಲ್ಸಕ್ಕೆ ಅದಕ್ಕೆ ತಕ್ನಂಗೆ ನೀನು ಅಹಹ್ ರೆಡಿಯಾಗಿರ್ಬೇಕು, ಇವಾಗ ಅವ್ರು ಎಕ್ಸಾಮ್ ಕರ್ದ್ ತಕ್ಷಣ ನೀನ್ ಪ್ರಿಪೇರ್ ಆಗಿದ್ರೆ ಸೀಟ್ ಸಿಗುತ್ತೆ. ನೀನ್ ಪ್ರಿಪರೇಷನ್ ಇಲ್ಲ ಅವ್ರ್ ಎಕ್ಸಾಮ್ ಕರಿಯೋವರ್ಗು ವೈಟ್ ಮಾಡ್ತೀನಿ ಅಂದ್ರೆ ಕಷ್ಟ ಆಗ್ಬಿಡುತ್ತೆ.
ಹ್ಮ್ ಹ್ಮು ಬ್ರೋ
ಇನ್ನು ನೋಡ್ಕೊಂಡು ನೀನು ಹ್ಯಾಂಡಲ್ ಮಾಡ್ಬೇಕಾಗುತ್ತೆ.
ಹ್ಮ್ ಮತ್ತೆಬ್ ಬರುೋ
ಇನ್ನೇನಿಲ್ಲ ಅದೇನಿಲ್ಲೊಂದ್ ಸ್ವಲ್ಪ ಪಾರ್ಟ್ ಟೈಮ್್ದು ಜಾಬ್ ಬೇಕು ಅಂದ್ರೆ ಬೆಂಗ್ೂ ಕಡೆಗ್ ಬರ್ಬೇಕಾಗ್ತದೆ ಬೆಂಗ್ಳೂರ್ ಡೆ ಬಂದ ಹುಡುಕು ಯಾಕಂದ್ರೆ ಒಳ್ಳೊಳ್ಳೆ ಆಪರ್ಚುನಿಟೀಸ್ ಇರುತ್ತೆ ಬೆಂಗ್ಳೂರಲ್ಲಿ ಆದ್ರೆ ಇನ್್ ಮೂರ್ಗಳಲ್ಲಿ ಅಷ್ಟು ಆಪರ್ಚುನಿಟಿ ಸಿಗಲ್ವೇನು ಸೊ ಅದಕ್ಕೆ ಬೆಂ್ಗಳೂರು ಕಡೆಗೆ ಬಂದು ಕುಡ್ಕು ಸ್ವಲ್ಪ ಒಳ್ಳೊಳ್ಳೆ ಆಪರ್ಚುನಿಟೀ ಸಿಗ್ಬೋದು ಹ್ಮ ಅದಕ್ಕೆ ನೀನು ರೆಡಿ ಆಗಿದ್ರೆ ಒಳ್ಳೇದು
ಬ್ರೋ ನಮ ಫ್ರೆಂಡ್ ಒಬ್ಬವ ಕ್ಯಾಂಟ ್ರಂದಳ ಏನೋ ವರ್ಕ್ ಮಾಡ್ತಾ ಇದೇನಂತ ಅದು ಜಾಬ್ ಪಾರ್ಟ ಟೈಮ್ ಆಗ ಇರತ ಅತ್ ಬ್ರ ಅದು ಹೆಂಗಿರತೇಬ್ರಾ ನಿಮ್ಗ ನ್ ರೈಡ್ ಐತಿ
ಅದೇ ಆದ್ರೆ ಸೀಸನ್ ಮೇಲೆ ಡಿಪೆಂಡ್ ಆಗುತ್ತಲ್ಲ ಕ್ಯಾಟರಿಂಗ್ ಅಲ್ಲಿ ಕೆಲಸ ಮಾಡೋರು ಕ್ಯಾಂಟೀನ್ ಕ್ಯಾಟರಿಂಗ್
ಕ್ಯಾಟ್ರಿನ್ ಅಂತ ಹೇಳಿದ್ರ ಮದ್ವೆ ಆತ್ರ
ಹ ಅದೇ ಅದು ಡಿಪೆಂಡ್ ಆಗ್ಬಿಡುತ್ತೆ ಸೀಸನ್ ಮೇಲೆ ಡಿಪೆಂಡ್ ಮದ್ೆಗಳು ಚೆನ್ನಾಗಿದ್ರೆ ಹ್ಮ ಚೆನ್ನಾಗ್ ಬರುತ್ತೆ ಹಂಗಾಗತ್ತೆದು
ಎಷ್ಟ ಕೊಡ್ತಾರೆ ಬ್ರೋ ಡೈಲಿ ಹೋದ್ರ ದಿನಕ್ಕೆ
ದಿನಕ್ಕೆ ಅದು ಡಿಪೆಂಡ್ ಆಗುತ್ತೆ ಅಹ ಕೆಲವೊಂದ್ಸರಿ ಫಂಕ್ಷನ್ ದೊಡಗಾಗಿದ್ದು ಅಲ್ಲಿ ನನಗೆ ಕೆಲ್ಸ ಜಾಸ್ತಿ ಇದ್ರೆ ಹ ಈ ಸಾವಿರ ಎರಡ್ ಸಾವಿರ ಒಂದ್ ನೈಟಿಗೆ ಕೊಡ್ಬೋುದು ಕೆಲವೊಂದ್ಸರಿ ಐನೂರು ಎಂಟುನೂರು ಕೂಡ ಕೊಡ್ತಾರೆ ಸೊ ಅದು ನಿನ್ನ ಕೆಲಸಲ್ಲಿ ಏನಿರುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ
ಹೌದುಪರ
ಆಪರ್ಚುನಿಟೀಸ್ ಏನೋ ಇದ್ದಾವೆ ನೀನು ನೋಡ್ಕೊಂಡು ಮಾಡ್ಬೇಕಾಗುತ್ತೆ ಯಾವ್ದ್ ಬೇಕು ಯಾವ್ದ್ ಬೇಡ ಅನ್ನೋದು ಹುಡುಕಿ ಮಾಡ್ಬೇಕಾಗುತ್ತೇನೆ
ಹ್ಮ ಬ್ರಾ ಸರಿ ಬ್ರಾ ಅಷ್ಟೇ ಮಾಡ್ತೇನಿ ಬೆಂಗ್ಳೂರಿಗೆ ಬಂದ ಮೇಲೆ ಪಾರ್ಟ್ ಟೈಮ್ ಜಾಬ್ ಮಾಡ್ತೀನ್ ಸರಿ ಬ್ರಾ
ನನ್ನೋಡ ಪಾರ್್ಟ ೈ್ ಜಾಮ್ ಮಾಡ ಬಂದು ಒಂದ್ ಸ್ವಲ್ಪ ಹುಡುಕಿ ಆ ಟೈಮ್ ಜಾಮ್ ನೋಡಿ ಮಾಡುವಂತ ಹ್ಮ್ ಸರಿ ಆಯ್ತು ಇಡೋಣ
ಹಾಂರಾ ಸ ಬಾಯ್ ಬರಾ